ಲ ಹೇಳಿ ಹೌದು ನಾವೇ
ಕೈದು
ಸ ಮ ಹಲೋ
ಹಲೋ
ಏನ್ ಮಾಡ್ಕೊಂಡ್ರದ್ ನೀವು
ಇಸಲಿ ಅಂತ ಅದನ್ನ ಕೇಳ್ತೀರಿ
ನಂಗು ತರಾ ಚಿಟ್ಟಿ ಹಿಡ್ದೋಗ
ಬೇರೆ ಏನಾದ್ರು ಕೇಳ್ರಿ
ಅಂದ್ರೆ ನಿಮ್ಮ ಊರಲ್ಲಿ ಎಲ್ಲಾ ವ್ಯವಸ್ಥೆಗಳುಿದಯಾ
ಹಾ ಇದೆ ಇದೆ ಏನು ಇಲ್ಲ ಆದ್ರೆ ಎಲ್ಲ ಇದೆ
ಏನೆಲ್ಲಾ ಎಲ್ಲಾ ಇದಂದ್ರೆ ಈ ತರೆ ಬಿಡ್ಸಿ ಬಿಡ್ಸಿ ಹೇಳ್ಬೇಕು ಅದೇ ಏನಿದೆ ಅಂತ ಅದ್ರಲ್ಲಿ ಟೈಮ್ ಹೋಗುತ್ತೆ
ಬಿಡಿಸಿ ಬಿಡಿಸಿಯ ಪಕ್ಕಂತ ಇನ ಅಲ್ಲದು
ಅಣ ನಮ್ಮ್ ಊರಲ್ಲಿ ಹಾಸ್ಪೆಟ್ಲ್ ಇದಯಾ ಅಂಗಡಿ ಇದಯಾ ಬಸ್ ಬಸು
ಬಸ್ಸ ಇದೆ
ಎಷ್ಟು ಎಷ್ಟು ಗಂಟೆಗೆ ಯಾವ ಬಸ್ ಇದೆ
ಎಡೆ ಎರಡು ಗಂಟೆ ಒಂದಿಲ್ಲ ಒಂದುವರೆಗೆ ಹನ್ನೆರಡವರೆಗ ಒಂದು ಎಂಟುವರೆಗ ಒಂದು ಒಂಬತ್ತು ಹೊರಗೆ ಬಂದು
ಹಾ ಹೌದಾ
ಹ
ಹ್ಮ್ ಸರಿ ಸರಿ
ಹ್ಮ
ನೀವು ಸ್ಕೂಲ್ ಹೋಗ್ಬೇಕಾದ್ರೆ ಯಾವ್ದ್ರಲ್ಲಿ ಹೋಗ್ತೀರಾ
ಬೈಕಲಿ
ಹ ಎಷ್ಟ ಕಿಲೋಮೀಟರ್ ಅಲ್ಲಿ ಟ್ರಾವೆಲ್ ಮಾಡ್ತೀರಾ ಬೈಕ್ಲ್ಲಿ ನೀವು
ಹ ನಾ ಮೂರು ಆರು ಏಳು ಏಳು ಕಿಲೋಮೀಟರು ಟ್ರಾವೆಲ್ ಮಾಡ್ತೀನಿ
ಹೌದಾ
ಹೌದು
ಹಾ ಸರಿ ಸರಿ
ಹಾ ಈಗ ಒಂದು ಮುಕ್ಕಾಲು ನಿಮಿಷ
ಅಂದ್ರೆ ಡೈಲಿ ಸ್ಕೂಲ್ ಬೈಕಲ್ಲೇ ಟ್ರಾವೆಲ್ ಮಾಡ್ತೀರಾ
ಹಾ ಹೌದೌದು
ನಿಮ್ ತಂಗಿ ಏನ್ ಮಾಡ್ಕೊಂಡಿದಾಳೆ
ಅವಳು ಓದ್ತಿದ್ದಾರೆ
ಏನತ್ತಾ ಇದ್ದಾಳೆ
ಟೆಲ್ತ್
ತಂಗಿ ತಂಗಿ
ಹ ಆ ಸಿಸ್ಟರ್ ಅವ್ರ ತಂಗಿ ಎರಡು ಒಂದೇ
ಎರಡು ಒಂದೇ ತಂಗಿ ಮೀನ್ಸ್ ಕನ್ನಡ ಕನ್ನಡ ಇಷ್ಟ ಸತ್ವಾಗಿ ಮಾತಾಡ್ತಾನೆ ಅಷ್ಟು ಗೊತ್ತಾಗ್ತಿಲ್ವಾ
ಹ ಅದೇ ತಂಗ ಟ್ವೆಲ್ತ್ ಹೊತದಳ
ಅವ್ಳ ನೈಂತಲ್ವಾ
ಇಲ್ಲ ಇಲ್ಲ ಟ್ವೆಲ್ತ್
ಹಾ ಸರಿ ಏನ್ ಮಾಡ್ಕೊಂಡಿದ್ದಾಳ ಅವಳು ಮುಂದೆ ಏನ್ ಮಾಡ್ಬೇಕು ಅಂತಿದ್ದಾಳೆ
ಅವದ ಒಳಪಟ್ಟತ್ತು
ಹಾ ಮತ್ತೆ
ಮತ್ತೆ
ನೀವೇನ್ ಮಾಡ್ತೀರಾ
ಹಾತ ಅವಳು ಮುಂದೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಇದ್ದಾರೆ
ಅದೇ ಅದು ಅವಳಗ್ ಬಿಟ್ಟಿದ್ದು ಫ್ಯೂಚರ್ ಅಲ್ಲಿ ಅವಗ್ ಬಿ
ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಒಂದ್ ಸ್ವಲ್ಪ ವಿವರಿಸ್ಬೋದಾ
ಅದಾವ ಮಾಡದ್ಮೇ ಎಕ್ಸ್ಪೀರಿಯನ್ಸ ಮಡಿಗಬೇಕಕ್ ನಾವು
ಏನೋ ವಟ್ ವಟ್
ಅಲ್ಲ ಯೂಸ್ ಮಾಡಣಂಗಲ್ಲ ವರ್ಡ್
ಸರಿ ಓಕೆ ಏನು
ಏನು
ಅದೇ ಮುಂದಿನ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕಂತಿದ್ದಾಳೆ ಅಂತ ಕೇಳಿದೆೆ ಹ ನಿಂತಂಗೆ ಹಷಾರಲ್ಲಿ
ಅದ ಆಳ್ಫಚರೆ ಅವಳ ಬಿಟ್ಟು
ಹಾ
ಈಗ ನಿಮ್ ಫ್ಯೂಚರ್ ನೀ ಯಾರು ಬಿಲ್ಡ್ ಮಾಡ್ತಾರೆ
ನಾ ಬಿಲ್ಡ್ ಮಾಡ್ಕೋಬೇಕು
ಮತ್ತೆ
ಅದು ಒಬ್ರಗ ಇರುತ್ತಲ್ವಾ ಅಂದ್ರೆ ನಮ್ಮ ಸಿಸ್ಟರ್ಸ್ ಹಿಂಗ್ ಮಾಡ್ಬೇಕು ಹಿಂಗ ಇರ್ಬೇಕು ಅಂತ ಇರುತ್ತಲ್ವ ಅದನ್ನೇ ನಿಮ್ ಕೇಳ್ತಾ ಇರೋದ ಅಷ್ಟೇ
ಹಾ
ಹಲೋ ಹೇಳಿ ಏನಿಲ್ಲ ಹೇಳ್ಬೇಕು ನಿಮ್ಗೆ ಪತ್
ಆಯ್ತು ಅಂದ್ರೆ
ಇವಾಗ ನಾನ್ ಕಾಲ್ ಮಾಡ್ರದ ನೀವ ನಾನಲ್ವಾ ಹಾ ಕರೆಕ್ಟ್ ಕರೆಕ್ಟ್ ಬಿಡಿಬಡ್ಬಿಡಿ ನಾನು ಮಾಡ್ಕೋತೀನಿ
ಅಲ್ಲಿ ಆಪ್ಷನ್ಸ್ ಕೊಡ್ಬೇಕು ಯಾವ್ದ್ದ್ ಕೊಟ್ರ ಅದು ಡಕ್ಸೆಪ್ಟ ಆಗ
ವ ಏನು ಏನ
ಆಪ್ಷನ್ಸ್ಗಳುಲ್ವಾ ಕೊಡ್ಬೇಕಾರೆ ಕರೆಕ್ ಕ್ಸಪ್ಟ ಆ ಇ
ಅದ್ ನಮ್ಗೆ ಗೊತ್ತಿದ್ದ ಬಿಡಿ ನಾನೇ ಟೂ ಟೈಮ್ಸ್ ಮಾಡಿದ್ದೀನಿ
ಅಂದ್ರ ಅದು ಕಕ್ ಆಗ ಕೊಡ್ಬೇಕು ನೀವು ಟೂ ಟೈಮ್ಸ್ ಮಾಡ್ರ ಟೆನ್ ಟೈಮ್ ಮಾಡ್ ಅನ್ನೋದು
ಹಾ
ವೇಸ್ವಯತ
ಹ ಸರಿ ಸರಿ ಇನ್ನೊಂದ್ ಪಾಯಿಂಟ್ಸ್ ಇದೆ ಟು ಪೈಸ ಅಲ್ಲಿ ಇನ್ನೊಂದ್ ಪಾಯಿಂಟ್ಸ್ ಇದೆ ಮುಗ್ದಗಬಟ್ರೆ ಪೈನ್ಸ್ ಆಗುತ್ತೆ ಇನ್ ಟುಮಾರೋ ತಾನೆ ಕಂಟಿನ್ಯೂಸ್ ವರ್ಕ್
ಹಾ ಈವತ್ತೆ ಮುಗಿಸ್ರೆ ಟೆನ್ ಟೆನ್ ಪಾಯಿಂಟ್ಸ್ಂತ ಮುಗಿಸ್ಬೋದು
ಬಟ್ ಆಗಲ್ವೇ
ಯಾಕೆ ಈಗ ಏಳು ಐವತ್ತಐದು ಎಂಟು ಹತ್ತು ಹನ್ನೊಂದು ಗಂಟೆ ಗಂಟ ಮಾಡಿದ್ರುನು ಮುಗಿಸ್ಬೋದು ಆರಾಮ
ಹಾ ಬಿಡಿ ಬಿಡಿ
ಒಂದವರೇ ತಗತ್ತಷ್ಟೆ
ಒಂದವರ್ ತಗೊಂಡ್ರೆ ಆಗಲ್ಲ
ಈಗಾ ಫೈವ್ ಪಾಯಿಂಟ್ಸ್ ಮುಗಿಸು
ಹಾ
ಅದಾದ್ಮೇಲೆ ಒಂಬತ್ ಗಂಟೆ ಮೇಲೆ ಸ್ಟಾರ್ಟ್ ಮಾಡೋದು ಎಂಟು ಹತ್ತುಕಾಲ್ ಗೆ ಫೈವ್ ಪಾಯಿಂಟ್ಸ್
ಇವಾಗ ಆಲ್ರೆಡಿ ನಿಮ್ಗೆ ಒಂದ್ ಪಾಯಿಂಟ್ಸ್ ಬಂದಿದ್ದೀಯಾ ಹಾ ಸರಿ ಓಕೆ
ಈಗ ನಿಮ್ ಫೈವ್ ಪಾಯಿಂಟ್ಸ್ ನೆಕ್ಸ್ಟ್ ನಮ್ಗ ಫೈವ್ ಪಾಯಿಂಟ್ ಬರ್ತ
ಏನು
ಈಗ ನಮ್ಗ ಫೈವ್ ಪಾಯಂಟ್ ಆಯತ ಸೊ ನಿಮ್ಗ ಅದಾದ್ಮೇಲೆ ನಮ್ ಫೈವ್ ಪಾಯಿಂಟ್ಸ್ ಮಾಡ್ಕೊಂಡ್ರ ನಿಮ್ಗ್ ಎಂಟು ಪಾಯಿಂಟ್ ಫೈವ್ ಪಾಯಂಟ್ಸ್ ಆಯ್ತ
ಹ ಏನ್ ಮಾಡ್ತಾ ಇದ್ದೀರಿವಾಗ
ಏನಿಲ್ಲ ಅದೇ ನಿಮ್ಮ ಜೋತೆ ಮಾತಾಡ್ತಾಇದೀನಲ್ವ
ಹ್ಮ್
ನಿಮ್ಗೆ ಏನ್ ಅಡಗೆ ಅಂದ್ರೆ ಇಷ್ಟ
ಏನು ಯಾವದರ ಅಷ್ಟೆ
ಯಾವದಾರಂದ್ರೆ ಫೇವ್ರೇಟ್ ಅಂತ ಇರುತ್ತಲ್ಲ
ಯಾವ್ದುಇಲ್ಲ
ಏನು ಸ್ನ್ಯಾಕ್ಸ್ ಅಲ್ಲಿ
ಸ್ನ್ಯಾಕ್ಸಲ್ಲೂ ಯಾವ್ದು ಇಲ್ಲ
ಹಾ ಅಂದ್ರೆ ಬೈಕಲ್ಲಿ
ಬೈಕಲ್ ಇರದು ಒಂದೆ ಆರ್ ಎಕ್
ಅದ್ರಲ್ಲಿ ಇರುತ್ತೆ ಸ್ನ್ಯಾಕ್ಸ್ ಅಲ್ಲಿ ಫುಡ್ ಅಲ್ಲಿ ಇರಲ್ವಾ
ಏಲ್ಲ ಯಾವ್ದೋ ಸಿಕ್ಕಿದ್ರೆ
ಓಹೋ ಹೋ ಅ ನಿ ಮನ್ಸಲ್ಲಿ ಹ
ನಾ
ಹ ನೀವು ಮನಸಲ್ಲಿ ಬಂದು
ನಿಮ್ಮ ಮನ್ಸಲ್ಲಿ ಯಾವ್ದಾದ್ರೂ ಐತ
ಹ ಹಲೋ ಹೇಳಿ
ನಿಮ್ ಫೋನ್ ಸ್ವಲ್ಪ ಸೌಂಡ್ ಜಾಸ್ತಿ ಇಲ್ಲ ಕರೆಕ್ಟಾಗಿ
ಹೌದಾ ಇವಾಗ ಕೆಳಸ್ತಿದಿಯ ಕ್ಲಿಯರ್ ಆಗಿ
ಹಾ
ಹಾ ಹೇಳಿವಾಗ
ಏಳ್ ನಿಮಿಷ ಆಯ್ತು ನಾಲ್ಕು ನಿಮಿಷ ಅದೆ ಮೂರ್ ನಿಮಿಷ
ಹ್ಮ್ ನಿ್ ವಾಯ್ಸ್ ಕರೆಕ್ಟ್ ಆಗ ರೀಚ್ ಆಯ್ತಾ ಇಲ್ಲ
ಇವಾಗ
ಹಾ ಇವಾಗ ರಿಚ್ ಆಗ್ತಾ ಇದೆ
ಹಾ ಈಗ ಯಾವ ಟ್ಟ
ಏನು
ಡಿಗ್ರಿ ಮುಗಿಸ್ಬೊಟ್ಟು
ಹಾ
ಯಾವ ಹಯ್ತಿೀರಲ್ವಾ
ಹಾ
ನೀವು ಯಾವ ಊರಲ್ಲಿ ಜಾಬ್ ಮಾಡಬೇಕಮ ಕಣಿದ
ಅದೇ ಎಸ್ ಸಲ್ಲದು ಮ್ಯಾನೇಜರ್ ಮ್ಯಾನೇಜರ್
ನಾನ್ ಕೆಲ್ ದಿನದೇ ಬೇರೆ
ಏನು
ಡಿಗ್ರಿ ಮುಗಿಸ್ಬಿಟ್ಟು ಜಾಬ್ಗೆ ಓಯ್ತೀರಾ
ಅಜ್ ಜಾಗ ಹೋಗ್ತೇನೆ
ಹಾ ಅದೇ ಯಾವ ಊರಲ್ಲಿ
ಅ ನೀ ಇನ್ನಾವ್ ಎಕ್ಸ್ಪೆಕ್ಟ್ ಮಾಡಕಗುತ್ತಾ ಜಾಬ್ಗೆ ಹೋಗಕ ಮುಂಚೆ ಯಾವ ಊರ್ ಸಿಗುತ್ತೆ ಅಂತ
ಯಾವ್ರ ಸಿಗುತ್ತೆ ಅಂತಲ್ಲಾ ನಿಮ್ಗೆ ಯಾವರು ಮಾಡಕ್ ಇಷ್ಟ
ಹ ಮೈಸೂರಲ್ಲೇ ಇಷ್ಟ
ಮೈಸೂರಲ್ಲೇ ಜಾಬ್ ಮಾಡಕ
ಹಾ
ಹಾ ಮೈಸೂರಲ್ಲಿ ಹೆಂಗ ಮಾಡ್ತೀರಾ ಮೈಸೂರ ಜಾಬ್ ಹೆಂಗ ಮಾಡ್ತೀರಾ
ಮೈಸೂರಲ್ಲೇ ಮಾಡ್ಬೇಕು ನಂಗಲ್ಲೇ ಇಷ್ಟ ಅಲ್ಲ ಸ್ಟಡೀಸ್ ಇದ್ದು ಅಲ್ಲೇ ಓದಿ ಅಲ್ಲೇ ಜಾಬ್ ತಗೊಂಡ್ರೆ ಖುಷಿ ಅಲ್ವಾ
ಮೈಸೂರಲ್ಲಿ ಯಾರಿದ್ದಾರೆ
ಯಾರು ಇಲ್ಲ
ಮತ್ತೆ ಅಲ್ಲ ಹೆಂಗ ಮಾಡ್
ಹ ನಮ್ ಸ್ವಲ್ಪ ಕಟ್ ನಮ್ಗೆ ಇಷ್ಟ ಮೈಸೂರಲ್ಲೇ ಮಾಡೋದು
ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರ ಸಾಕದ
ಹ ಅಲ್ಲೇ ಸ್ಟಡಿ ಮಾಡ್ತಾ ಇರೋದು ಅಲ್ಲೇ ಇರ್ಬೇಕು
ಜಾಬ್ ಸಿಕ್ಸ್ ಮ ಸ್ಟಡಿಗ ಇದಿಲ್ಲ ಎಂಟ್ರೆನ್ಸ್ ಇಲ್ಲ ಹ ಫೋರ್ಟಿ ಟು ತ್ರೀ
ಡೋಂಟ್ ಕೌಂಟ್ ದಿಸ್ ನಂಬರ್
ತಾ ಹ್ಮ ಇನೆನು
ಏನು ಇಲ್ಲಪ್ಪಾ ಹೇಳ್ಬೇಕು ನೀವೇ